ಹಲೋ ಹಾ ಹೇಳಿ ಏನ್ ಮಾಡ್ತೀರಾ.
ಏನಿಲ್ಲ ಬ್ರೋ ಅದೇ ರೈತರ ಬಗ್ಗೆ ಅವಾಗ್ಲೆ ಹೇಳ್ತಾ ಇದ್ವಲ್ಲ.
ಹಾ
ಅದೇ ಸ್ವಲ್ಪ ಏನಿದ್ರೆ ಸ್ವಲ್ಪ ಒಂದ ಮೂವತ್ ಮೂವತ್ತೈಐದ ಸಾವಿರ ಬಂದ್ರೆ ಏನೋ ಒಂದ್ ಸ್ವಲ್ಪ ಆಗುತ್ತೆ ಎಕ್ರೆಗೆ.
ಹ್ಮ್ ಅಷ್ಟದ್ರ ಬಡಬೇಕು.
ಸ್ವಲ್ಪ ಕಮ್ಮಿ ಕೊಟ್ರೆ ಕಷ್ಟ ಆಗುತ್ತೆ ಬ್ರೋ.
ಏನಂತಾ ಪರಿಹಾರ ಎದಕ್ ಬಂತು ಬೆಳೆದ್ರ ಬೆಳಗೆ ಬೆಲೆ ಇರಲ್ಲಲ್ಲ.
ಅದೇ
ಅಲ್ಲ ಬೆಳೆದ್ರ ಬೆಲೆನಾದ್ರೂ ಬೇಕಲ್ಲ.
ಹಾ
ಹ್ಮ್ ಮತ್ತೆನಪ್ಪ ಮಾತಾಡೋದು ಸರ್ಕಾರನೆ ಹಂಗೆದ ಅವಾಗ
ನಮ್ ಸ್ಟೇಟ್ ಹೇಗಪ್ಪ ಏನ್ ಮಾಡಕ ತಮಿಳ್ನಾಡಲ್ಲಿ ನೋಡಿದ್ರ ಹೆಂಗ ಇಿದೆ ಎಷ್ಟು ಚೇಂಜ್ ಸಹಿತ
ಆ ತರ ಸ್ಟೇಟ್ಗಳಲ್ಲ ಮತ್ತೆ
ನಮ್ ಸ್ಟೇಟ್ ಅಲ್ಲಿ ಹೆಂಗಂದ್ರೆ ದುಡ್ಡು ತಿದ್ಬಿಟ್ಟು ಜೋತ್ ಹಾಕ್ಬಿಟ್ಟು ಆರಾಮಾಗಿ ಇದ್ಬ ಬಿಡೋ ಅಷ್ಟೇ
ಅವ್ರ ಮನೆ ಚೆನ್ನಾಗದಾವ ಸಾಪ ಎಂ ಪಿ ಎಂ್ ಎಲ್ ಎ ಅವರು
ಹಾ
ಇವ್ರನು ಭದ್ರ ಪರವಾಗಿಲ್ಲ
ಬೇರೆ ಮನೆ ಏನಾದ್ರು ಹಳಾಗ ಹೋಗ್ಲಿಕ್ಕೆ ಏನಾದ್ರು ಮಾಡ್ಲಿಕ್ಕೆ ಪರವಾಗಿುದಿಲ್ಲ ಅವ್ರಿಗೆ
ಹೌದು
ಏನ್ ಮಾಡೋ ಸರ್ಕಾರನೇ ಆಗಿದೆ ನಾವು ಚೆನ್ನಾಗಿರೋ ವ್ಯಕ್ತಿನ ಆರ್ಸ್ಬೇಕು
ಏನಪ್ಪಾ ಎಷ್ಟು ಚೆನ್ನಾಗಿರೋವಿ ಆಡ್ಸತ ಅಷ್ಟೆ
ಹ ಆಲ್ಮೋಸ್ಟ್ ನಮ್ ಕರ್ನಾಟಕ ಅದಕ್ಕೆ ಬಿದ್ದಿದೆ ಏನೋ ಮಾಡಕ್ಕ ಆಗಲ್ಲ
ಇದು ಹ ಇದ್ರ ನೋಡಲ್ಲ ಇಸ್ ಅದಲ್ಲ ಒಂದ್ರೆ ಇದ್ರ ಅಲ್ಲ
ಹಾ
ಅವರು ಇನ್ಸ್ಟಾದಲ್ಲಿ ಒಬ್ರು ಫೇಮಸ್ ಆಗಿದ್ರು ನಡಿ ಇಡೀ ರಾಜಕಾರಣನ್ ಅವರು
ಹೌದಾ ಯಾರು ಅವ್ರ ಹೆಸರು
ಹೆಸರು ಏನ ಅಷ್ಟ ನನ್ಪಿಲ್ಲ ಆದ್ರೆ ಆ ಅಡ್ಡತ್ರ ಚಡ್ಡ ಅಂತ ಏನಾಯ್ತು
ಹ ಹಾ
ಅ್ರ ಒಳ್ಳೆ ಅಭಿಪ್ರಾಯ ಪಡಪ ಅವ್ರ ಬಗ್ಗೆ ಅವ್ರ್ದೊಂತರ
ಹೌದು ಮತ್ತೆ ಉಪೇಂದ್ರ ಅವ್ರದು
ಅವ್ರದುು ನನ್ಗ ಅಷ್ಟೊಂದು ನೋಡಿಲ್ಲ ಆಫಲ್ಳ
ಅವರು ಪ್ರಚಾರ ವಿಚಾರ ಮಾಡ್ತಾ ಇದ್ರು
ಅಲ್ಲ ಅವ್ರು ಹೇಳಿದ್ರ ಒಂದ ಮಾತು ಒಂದು ನೆನಪಿದೆ ನಂಗ
ಏನಂತ
ಅಂದ್ರೆ ಇವಾಗ ನಾವು ಕಾಂಪಿಟೇಟಿವ್ ಸಲ ಹೋಗಿ ಇ ತರ ಮೊನ್ನೆ ಪಿ ಸಿ ಹಾಕಿದ್ವಲ್ಲ
ಹಾ ಹಾ
ಪ ಸಿ ಹಾಕಿದ್ಮೇಲೆ ಎಕ್ಸಾಮ್ ಬರೀತೀವಲ್ವಾ
ಹಾ
ಎಕ್ಸಾಮಗೆ ಡಿಟ ಕತವೆ
ಹಾ
ಡಿ ಡಿ ಕಟ್ಟಿದ್ಮೇಲೆ ಇವಾಗ ಸಾಕಷ್ಟು ಜನ ಪಾಸ್ ಆಗಲ್ಲ
ಹಾ ಹ
ಪಾಸ್ ಆಗೋದಿಲ್ಲ ಅಲ್ವಾ ಆ ಅಮೌಂಟ್ ಒಳ್ಳೆ ಅವ್ರಿಗೆ ಕೊಡ್ಬೇಕು ಯಾಕ ಹೊಸರ್ಗ ಆಗ್ತ ಇದ್ರಂತ ಹೇಳಿದ್ರ ಅವರು ಏತರ ಅವ್ರ ಮಾ ನ ಈ ತರ ಹೇಳಿದ್ರ ಅವ್ರು
ಹಾ ಹಾ
ಇನ್ನುೂ ಬೇರೆ ಬೇರೆ ತರ ಎಲ್ಲಾ ಹೇಳ್ತಾ ಇದು
ಹಾ ಹಾ
ಅಲ್ಲಿ ಮೇಲುಗಡೆ ಸೀಟ ಇರುತ್ತಲ್ಲ ಸ್ಟೇಟ್ ಅಲ್ಲಿ ಅಂದ್ರೆ ಮೋದಿ ಸರ್ಕಾರ ಚ ಇದ ಇರುತ್ತಲ್ಲ
ಅದೇ
ಇದು ಮೇಲ್ ಮನೆ ಕೆೇಳಳ ಮನೆ ಅಂತ ಮಾಡ್ತಾರಲ್ಲ
ಹ ಹ
ಅಲ್ಲಿಂದ ಆರು ಆರ್ ಸೀಟ ತಗ್ದಾಕ್ಬಿಟ್ರನು ಬಹಿಷ್ಕಾರ ಬಹಿಷ್ಕಾರ ಆಗ್ಬಿಟ್ರ ಅವ್ರಿಗೆ
ಹೌದಾ
ಹ ನಾವ್ ತರಕ ಹೇಳ ಯು ಎಲ್ಲ ಮತ್ತೆ ಜಿ ಎಸ್ ಟಿನ್ನ ಕಟ್ಬೇಕ ಎಲ್ಲಾ ಹೇಳಿದ್ರ ಅವ್ರು
ಹಾ ಹಾ
ಹ್ಮ್ ಒಳ್ಳೆ ಅಭಿಪ್ರಾಯ ಬರಪಾ ಜನ್ರ ಬಗ್ಗೆ ಮಾಡಿದ್ರೆ ಅಂತವ್ ಬರ್ಬೇಕಕ್ ಅಧಿಕಾರಕ್ಕೆ
ಅಂತವ್ರನೆಲ್ಲಾ ತುಳ್ದ ಹಾಕ್ಬಿಡ್ತಾರಪ್ಪ ಚೆನ್ನಾಗಿರೋ ವ್ಯಕ್ತಿಗಳ ಆರ್ಸ ಏನ್ ಬರಲ್ಲ
ಅನ್ ರಾಹುಲ್ ಚಡಾ ಏನಸರು
ಹ್ಮ ಹ್ಮ್
ಎಷ್ಟಷ್ಟ ನೆನಪು ಇಲ್ಲ ನಾನಗು
ಹೌದಾ
ಹ್ಮ್ ಮತ್ತೆ ಇ ಒಂದ ಹೇಳಿದ್ರಿ ಇವಾಗ ರಿಚಾರ್ಜ್ ಮಾಡ್ತೀವಲ್ಲಾ
ಹಾ ಹಾ
ರಿಚಾರ್ ಮಾಡಸಿದ್ಮೇಲೆ ಅದು ನಾವು ದುಡ್ಡು ನಾವು ಕೊಡ್ತೀವಲ್ಲಾ ಅದ್ಕ್ಕೆ ಕರೆಕ್ಟ್ ಆಗಿ ಮೂವತ್ತು ದಿನ ಆಗ್ಬೇಕು ಒಂದ ತಿವ ಎಷ್ಟ ಜನ್ ಮೇಲೆ ಅದು ಆಗ್ಬೇಕು ಮತ್ತೆ ಇನ್ಕಮಿಂಗ್ ಔಟ್ಗ ಗೊ ಹೆಂಗ್ ಇರ್ತಲ್ಲ
ಹಾ
ಬೇಕಾದ್ರೆ ಇನ್ಕಮ್ ಯಾಕ ಕಟ್ ಮಾಡ್ಬೇಕು ಅಂತ ಹೇಳಿದ್ರ ಅವರು
ಹೌದೌದು
ನಾವು ದುಡ್ಡು ಕೊಟ್ಟ ಹಾಕಿರ್ತೀವಲ್ಲ ಇನ್ಕಮಿ ಕಟ್ಟಬಾರಡ್ದುದು ಬೇಕಾದ್ರೆ ಏ ನಾವ್ ಕಾಲ್ ಮಾಡಕ್ ಬರ್ಲಲ್ಲ ಅದು ಕಟ್ಟಾಗಲಿ ಇನ್ ಕಮಿಂಗ್ ಬರೋಕರ್ಯ ಬರ್ಬೇಕಂತ ಹೇಳಿದ್ರ ಅವ್ಳು
ಅದೇ ಅದೇ ನಾನು ಕೇಳಿದ್ದೆ ಇನ್ಷ್ಟಾದಲ್ಲಿ ಅವ್ರ ಹೆಸರು ಏನೋ ಇದೆ
ಹ್ಮ್ ಅದೇ ನಾನೇ ಕ ಫೋಟೋ ಎಲ್ಲಮ್ಮನ್ನ ನೋಡಿದೀನ
ಹ ಹಾ
ಹ್ಮ್ ಚೆನ್ನಾಗತ್ತ ಅಂತ ವ್ಯಕ್ತಿಗಳು ಬರ್ಬೇಕು
ಹ ಇವ್ರೆಲ್ಲಾ ಸರ್ಕಾರ ಸ್ವಲ್ಪ ಕೆಟ್ಟಬಿಟ್ಟಿದೆ ಏನು ಮಾಡಕ್ಕ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಆಲ್ಮೋಸ್ಟ್ ನಮ್ ಕರ್ನಾಟಕ ವೇಸ್ಟ್
ನಪ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟೇಟ್ ಅಲ್ಲಿ ಬಿಜೆಪಿ ಅಲ್ಲ
ಹಾ ಡೆವಲಪ್ ಮತ್ರ ಏನು ಆತಾ ಇಲ್ಲ ಕರ್ನಾಟಕ
ಹ್ಮ ಏನಪ್ಪಾ ಏನ್ ಮಾಡ್ತಾರೋ ಏನ್ ಬಿಡ್ತಾರೋ
ಅದೇ ಅದೇ
ಹ್ಮ್
ಸ್ವಲ್ಪ ಕಷ್ಟನೇ ಬ್ರೋ ಕರ್ನಾಟಕದಲ್ಲಿ ಜಿ ಎಸ್ ಜಿ ಎಸ್ ಟಿ ಮಾತ್ರ ಅತಿ ಹೆಚ್ಚು ಜಿ ಎಸ್ ಟಿ ತಗೊಂತಾರೆ ಜನಗಳ್ದ
ಹ್ಮ ಕಗತರ ಬತ
ಟ್ಯಾಕ್ಸ್ ಈ ಟ್ಯಾಕ್ಸ್ ಎಲ್ಲಾ ಟ್ಯಾಕ್ಸ್ ತಗತಾ ಇದೀ ರೋಡ್ ಟ್ಯಾಕ್ಸ್ ಎಲ್ಲಾ ಟ್ಯಾಕ್ಸ್ ಬಂತು ಪಂಡು ಮಾತ್ರ ಎಲ್ಲ ತಗಂತಾರೆ ಎಲ್ಲಿ ಖರ್ಚು ಮಾಡ್ತಾರ ಅನ್ನೋದೇ ಗೊತ್ತಾಗಲ್ಲ ಹ ಸ್ವಲ್ಪ ಗೌರ್ಮೆಂಟ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಸ್ವಲ್ಪ ಸರ್ಕಾರ ಹಂಗಂದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಂಡು ೋಗತಾ ಇಲ್ಲ
ಎ ಜನಗ್ ಒಳ್ಳೆ ಮಾಡ್ತನ ಒಂತರ ಏನ್ ಮಾಡ್ತಾರ ಗೊತ್ತಿಲ್ಲ
ಮತ್ತ ಎಲ್ಲ ದುರ್ವ್ಯವಸ್ಥೆ ಆಗೋಗಿದೆ
ಇವ ಬರುತ್ತಲ್ಲ ಎಲೆಕ್ಷನ್ ನೋಡಿ
ಹಾ ಬರುತ್ತೆ ಸತಿ ಯಾವ್ದ ಬರ್ಬೋದು ನಮ್ ಕರ್ನಾಟಕದಲ್ಲಿ
ಮೂರ್ ಎಲೆಕ್ಷನ್ ಮಾಡ್ತತ್ ನೋಡಿ ಇವಾಗ
ಹಾ ಹ
ಎಲ್ಲ ತಾಲೂಕು ಜಿಲ್ಲಾ ಪಂಚಾಯತಿ ತಾಲೂಕು
ಅದೇ
ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ ಮುಗಿತ ನೋಡಿ ಒ ಮೂೂರು
ಹ ಮೂರು ಮುಗಿತಾ
ಹ್ಮ್
ನಿಮ್ ಊರಲ್ಲಿ ಅಪ್ಡೇಟ್ ಆಗ್ತಾ ಇದೆಯಾ ವೋಟಿಂಗ್ ಲಿಸ್ಟ್ ಅದೊಂದು ಇದದು್ ಬಂದಿದೆ ನೋಡಿ ನೋಟಿಸ್ ಒಂದು
ಆಗ್ತಾ ಇರ್ಬೇಕು ನಪ್ಪ ಆದ್ರೆ ಮೊನ್ನೆ ತಸಲ್ಲತ್ರ ಹೋಗಿದ್ದೆ ಅವಾಗಲ್ಲಾ ಅದೇ ನಡದ ಜರಾಗಕ್ ಸುಡೋದು
ಹೌದು
ಕಸ್ತಾ ಇದ್ರು
ಅದೇ ಎರಡು ಕಾಪಿ ಬರ್ತಾವ ಮನೆಗೆ ಫಿಲ್ ಆಪ್ ಮಾಡಿ ಕೊಡೋದಿರುತ್ತೆ ಹಾ ಅವ್ರೇ ಫಿಲ್ಅಪ್ ಮಾಡ್ತಾರೆ ಮಾಡ ಬರ್ಲಿಲ್ಲ ಅಂದ್ರೆ ಮನೆಯಲ್ಲ ಹೋಗೋಗ್ರ ಇಲ್ಲಾಂದ್ರೆ ನಾವವು ಕೆಲಪ್ ಮಾಡ್ಬೇಕಾಗುತ್ತೆ
ಅವ್ದೆ ವೋಟಿಂಗ್ ಕಾರ್ಡ್ ಬರುತ್ತಾ
ಹ ಹೆಂಗಂದ್ರೆ ಇವಾಗ ಎರಡ್ ಸಾವಿರದ ಅದು ಅವ ಲಿಸ್ಟ ಅಪ್ಡೇಟ್ ಮಾಡ್ತಾರೆ ಹೆಂಗಂದ್ರ ಅಂದ್ರೆ ಒಂದು ಹತ್ತು ತರ್ಷಕ್ ಮಾಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲಾ
ಹ್ಮ್
ಹ್ಮ
ಹ್ರ ಇಲೋನಿ
ಹ ಎರಡ್ ಸಾವಿರ ಎರಡ್ ಸಾವಿರ್ದ ಎಂಟ್ರಲ್ಲಿ ಮಾಡಿದ್ರು ಅಪ್ಡೇಟ್
ಹಾ ಹಾ
ಇವಾಗ ಅವರು ಹಿಂದ್ಗಡೆ ಎಲ್ಲ ಇವ ಡೆತ್ತ ಆಗಿರ್ತಾರೆ ಲೆಕ್ಕ ಸಿಗಲ್ಲ ಎಷ್ಟು ಮತದಾನ ಇದ್ದಾರೆ ಎಷ್ಟು ಜನ ಇಲ್ಲ ನಮ್ ಕನ ನಮ್ಮ್ ಇಂಡಿಯಾದಲ್ಲಿ ಅಂತ
ಹ ಹಾ
ಆತರ ಇವಾಗ ಅಪ್ಡೇಟ್ ಕೊಡ್ಬೇಕಂತ ಇವ್ ಮಾಡ್ತಾ ಇದಾರೆ ಇನೊಂದು ರೂಲ್ಸ್ ಬಂದಿದೆ
ಹೌದು ಅಂದ್ಮೇಲೆ ಇವಾಗ ಎಷ್ಟು ಜನ ಇದ್ರು ಅಷ್ಟು ಜನದ ಹೋಟೆಲ್ ಎಷ್ಟ
ಹ ಬಿ ಎಲ್ ಅಂತಂತಲ್ಲ ಊರಲ್ಲಿ ಗೊತ್ತಾ ಬಿ ಎಲ್
ಬಿ ಎಲ್ ಓ
ಹಾ ಬಿ ಎಲ್ ಅಂದ್ರೆ ಅವ್ರು ಏನ ಬರ್ಲಿ ಮತದಾರ ಹಿಂಗ ಏನಾದ್ರು ಇದ್ರೆ ಅದ್ರ ಬಗ್ಗೆ ಬಂದು ಮನೆ ಮನೆ ನಗ್ ಬಂದು ಏನಾದ್ರು ಬರ್ದು ನಂಬರ್ ಬರ್ದು ಅದು ಇದು ಬರ್ದು ಹೋಗ್ತಾರೆ ನೋಡಿ
ಹ್ಮ ಹ ಇರ್ಬೋದನಪ ಬ
ಸ್ಕೂಲ್ ಅಲ್ಲಿ ಆದ್ರು ಬಂದಿರ್ತ ಒಬ್ರಿಗೆ ಇಲ್ಲಾಂದ್ರೆ ಅಂಗನವಾಡಿ ಮೇಡಮ್ ಮಾಡ್ತ ತರೆ ಇಬ್ರಾಲ್ ಒಬ್ರು ಹ ಹೌದೌದು
ಮತ್ತೆ ಈ ತರ ಒಂದು ಬುಕ್ಸ್ ತಗೊಂಬಂದು ಎಷ್ಟು ಜನ ಇದಾರೆ ಏನಿಲ್ಲ ಎಲ್ಲ ಕರ್ಕೊಂಡ್ ಹೋಗದವ್ರ ಅಂತ ಅಂಗನವಾಡಿ ಟೀಚರ್ ಬಂದಿದ್ರ ನಮ್ಮೂರಲ್ಲೆ
ಹೌದಾ
ನಮ್ಮ್ ಆಧಾರ್ ಕಾರ್ಡ್ ಏನ ನಮ್ಮ್ ನಂಬರ್ ತಗೊಂಡ ಹೋದ್ರು
ಇದನ್ನೊನ್ ಮಾಡ್ತಾರ ಆಲ್ಮೋಸ್ಟ್ ಅಲ್ಲ
ಹ್ಮ
ಅದೊಂದು ಅಪ್ಡೇಟ್ ಆದ್ರೆ ಏನು ಅನ್ಸಲ್ಲ
ಹ ಅಂದ್ರೆ ಎಷ್ಟು ಜನ ಬದುಕಿದ್ದಾರೆ ಅಂತ ಎು
ಹಾ ಇಷ್ಟು ಜನ ಇದಾರೆ ಇವ್ರ ಮನೇೆಯಲ್ಲಿ ಇಷ್ಟು ಕು ಟುಂಬ ಇದೆ ಅವ್ರ ಹತ್ರ ಲಿಸ್ಟ್ ಬಂದಿರುತ್ತ ಆಲ್ರೆಡಿ ಫೋಟೋ ಗಿಟ ಬಂದಿರುತ್ತೆ ಆದ್ರೆ ಇನ್ನೊಂದು ಇನ್ನೊಂದು ಲೈಫ್ ಒಂದು ಫೋಟೋ ಇರುತ್ತಲ್ಲ ಇವಾಗ ನಮ್ದು ಆ ಫೋಟೋ ಅನ್ಸಬಿಟ್ಟು ಫಿಲ್ಅಪ್ ಮಾಡ್ತಾರೆ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡು ನಿಮ್ಮ ನೇಮು ಮತ್ತೆ ತಂದೆ ತಾಯಿ ಹೆಸರು ಇಷ್ಟೆಲ್ಲ ಫಿಲ್ಅಪ್ ಮಾಡ್ಬಿಟ್ಟು ಒಂದ್ ಸಿಗ್ನತ ತಗೊಬಿಟ್ಟು ಓತಾರೆ
ನಿಮ್ಮೂರೆಲ್ಲ ಆಯ್ತ
ಹಾ ನಮ್ಮ ಊರಲ್ಲಿ ಆತಾ ಇದೆ ಎಲ್ಲ ಊರಲ್ಲಿ ಎಲ್ಲ ಕಡೆ ಆತ ಇದೆಂದೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಸ್ಟಾರ್ಟ್ ಆಗಿ ದೆ ಎಲ್ಲರ ಮನೆ ಬರ್ಬೇಕಲ್ಲ ಹಾ ಒಂದ್ ತಿಂಗ್ಳ ಇದೆ ಇಪ್ಪತ್ತೊಂಬತ್ ಲಾಸ್ಟ್ ಡೇಟ್ ಇದೆ
ಹಾ ಹಾ
ಹ ಅಷ್ಟ್ರೊಳಗಡೆ ಬರ್ತ ನಿಮ್ಮ್ ಅಂದ್ರೆ ಎಲ್ಲ ಊರಲ್ಲಿ ಮಾಡ್ತಾ ಇದಾರೆ ಇವಾಗ ಎಲ್ಲಾ ಊರಲ್ಲಿ ಸ್ಟಾರ್ಟ್ ಆಗಿದೆ ಹ್ಮ್
ಅದೇ ಅವತ್ತು ಕರ್ಿಲ್ಲ ಜನ ಸಡಿತಾ ಇದ ಇದ್ರು ಬಂಡಲ್ ಬಂಡಲ್ ಹಾಕಿಟ್ಟ ಏ ನೋಡ್ ನ ಅಂತ ನೋಡಿದ್ದೆ ಆಮೇಲೆ ಗೊತ್ತಾಯ್ತು ಈ ತರ
ಇಲ್ಲ ನೋಡ್ಸೇನಿಲ್ಲ ಇವಾಗ ಎರ್ಡ್ಸೋಲ್ ತಾರಿಗೆಲ್ಲಾ ಇದು ಅಪ್ಡೇಟ್ ಮಾಡಿದ್ರೆ ಮತ್ತೆ ಇ ಒಂದು ಇಪ್ಪ ಇಪ್ಪತ್ ವರ್ಷ ಆದ್ರೂ ಹೋಗ್ಬ ಸತ
ಅದ ಅಂದೇ ಮಚ್ಚಮ್ಮಳ ತೋಟಣ ಹ ಹ ಅಂದ್ರೆ ಇೀ ನಮ್ಮ ಕರ್ನಾಟಕ ಕಷ್ಟನಾ
ನಡೀತಾ ಇದೆ ಔಟ್ ಆಫ್ ಸ್ಟೇಟ್ ಅಲ್ಲಿ ಏನ ಗೊತ್ತಿಲ್ಲ ನ್ ಸ್ಟೇಟ್ ಮಾತ್ರ ನಡೀತ ಇದೆ
ಹಾ ಹಾ
ಎಲ್ಲಾ ಕಡೆ ಇದು ಕೆಲ್ಸ ನಡೀತಾ ಇದೆ
ಹ್ಮ ಹ್ಮ್ ಬಂದಾಗ ಇರ್ಬೇಕನ ನಾನ ಇವತ್ತು ಬಂದನೇನ ಅವ್ರಿಗೆ
ಇಲ್ಲ ನಿಮ್ ಊರಲ್ಲಿ ಬಂದಿರ್ತದ ನಿಮ್ ಸೈಡ್ ಆಗಲಿ ಯಾವ ಸೈಡ್ ಆಲಿ
ಅದೇ ನಾನು ಇವತ್ ಬಂದಿದ್ದೆ ನಲ್ವರ್ಗ
ಹೌದೌದು
ಅದ್ಕೇ ಗೊತ್ತಿಲ್ಲ ನನ್ ಕಷ್ಟ ಅಲ್ ಹ
ಹ್ಮ
ಹಲೋ ಕಳ್ತಾ ಇದದಾ
ಮತ್ತೆ ಬರ ರಾಷ್ಟ್ರಲ್ಲ
ಹ್ಮ್ ಬರ್ತೀನಿ ಇನ್ನೊ ಒಂದ ಎರಡು ಮೂರ್ ದಿನ
ಹೌದಾ
ಹಾ ಸ್ವಲ್ಪ ಕೆಲ್ಸ ಇದೆ ನಂದು
ಹಾ ಹಾ
ಕೆಲ್ಸ ಆದ್ಮೇಲೆ ಬರ್ತೇನೆ ಮನೆಯ ಕಾಲ್ ಮಾಡಿದ್ರ
ಹರಬ್ರೋ
ಮನ್ಯಾಗ ಕಾಲ್ ಮಾಡಿದ್ರ ಒಂದು
ಕಾಲ್ ಮಾಡಿಲ್ಲ
ಹ ಹೋ ನೀವ್ ಮಾಡಿಲ್ಲ
ಹ್ಮ್ ಮಾಡಿಲ್ಲ ಮತ್ತ
ಹಾ ಹಾ ಸರಿ ತೊಳೆ ನಾನ್ ಆಮೇಲ್ ಮಾಡ್ತೀನಿ ನಿಮ್ಗ
ಆ